ಹಲೋ ಕೇಳಿಸ್ತಿದ್ದ್ಯಾ ಮೇಡಮ್
ಹಾ ಕೇಳಿಸ್ತಿದ್ದೆ ಮೇಡಮ್
ಎಲ್ಲಿಂದ
ಶಿವಮೊಗ್ಗಾ
ಹೌದಾ ಆರಾಮೀದೀರಾ
ಹ್ಮ್ ಆರಾಮಿದೀ ನೀವ್ ಆರಾಮಿದೀರಾ
ಹು ಆರಾಮ್ದೀನಿ ಊಟಾ
ಊಟಾ ಮಾಡಬೇಕು
ಏನ್ ಕೆಲ್ಸ ಮಾಡ್ತೀರಾ ಇಲ್ಲಾ ಇನ್ನುೂ ಲೇಟು ಟೈಮ್ ಇದೆ ಅಲ್ವಾ
ನಾವು ಹೌಸ್ ವೈಫ್ ಹೌಸ್ ವೈಫು
ಮ್ಯಾರೇಜ್ ಆಗಿದಯಾ.
ಹಾ ಮ್ಯಾರೇಜ್ ಆಗಿದೆ ನೀವು ಮದುವೆ ಆ. ಈ ಇಯರ್ಸ್ ಆಯ್ತು.
ಹೌದಾ ನಂದಿಲ್ಲೂ ಮ್ಯಾರೇಜ್ ಆಗಿಲ್ಲಾ.
ಹ್ಮ್ ಏನ್ ಮಾಡ್ಕೊಂಡಿದ್ದೀರಾ ನೀವು.
ನಾನು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ.
ಹೌದಾ ನೀವೆಲ್ಲಿಂದ.
ನಮ್ದು ದಾವಣಗೆರೆ.
ದಾವಣಗೆರನಾ ನೀವು.
ನಾನು.
ಮತ್ತೆ ಪ್ರೈವೇಟ್ ಸ್ಕೂಲಿಗೆ ವರ್ಕ್ ಮಾಡಿ ಮತ್ತೆ ಏನೋ ಮಾಡಲ್ವಾ.
ಹೌದು. ಟ್ಯೂಷನ್ ಮಾಡ್ತೀನಿ.
ಎಷ್ಟಿಂದ ಎಷ್ಟು ತರಗತಿ.
ಹೌದು. ಬರಿ ಸ್ಕೂಲ್ಗ ಒಂದೆ ಹೋದ್ರೆ ಸಾಕ. ಅದಲ್ಲಲ್ಲಾ.
ಎಷ್ಟನೇ ಕ್ಲಸ್ದ ಎಷ್ಟನೇ ಕ್ಲಾಸ್ ವರೆಗೂ ಮಾಡ್ತೀರಾ.
ತಗೋ ಮತ.
ಹೌದಾ.
ಎಲ್ ಕೆ ಜಿಗೆ ಮಕ್ಕಳು ನು ಬರ್ತಾರೆ. ಹೌದು.
ಮತ್ತೆ ಮನೇಲೆಲ್ರು ಹೇಗಿದ್ದಾರೆ ಹೌದು ಬೇಜಾರಾಗುತ್ತಾರೆ. ಸಿಂಗಲ್ ಬೇರೆೇನಾ ನೀವು. ಸ್ಕೂಲಿಗೆ ಹೋಗಿ ಬಂದು ಏನ್ ಮಾಡ್ತೀರಾ. ತ್ತ ಹೇಳಿಕ ಇದೆ.
ಹೌದಾ.
ಹ್ಮ್.
ಬೋರ್ ಆಗುತ್ತೆೈ ತಾನೆ ಬೆಳಿಗ್ಗೆಯಿಂದ ಸಂಜೆವರೆಗ ಇದಿದ್ದ್ರೆ.
ಹೌದು.
ಹ್ಮ. ಹಾ ಬಿಸಿಲ್ಲ ಏನೇನ ಇದೆ ನಿಮ್ದು.
ನನಗ ಏನ ಹ್ಯಾಬಿಟ್ ಇಲ್ಲಕಣ್ರಿ ಅಡ್ಗೆ ಮಾಡೋದು ಮಕ್ಳಿಗೆ ನೋಡ್ಕೊಳೋದು.
ಹೌದಾ ಮನೇಲಿ ಯಾರೆಲ್ಲಾ ಇದ್ದೀರಾ.
ಮನೇಲಿ. ನಮ್ಮ್ ಮನೆಯರು ನಮ್ಮ
ಹ್ಮ ಜಾಯಿಂಟ್ ಫ್ಯಾಮಿಲಿಿನ ಅಥವಾ ಸಿಂಗಲ್ ಫ್ಯಾಮಿಲಿನ.
ಫ್ಯಾಮಿಲಿ ಸಿಂಗಲ್. ನನ್ ತಂಗಿ ಮ ಅವರು ನನ ಚೆನ್ನ ಇದ್ದಾರೆ ಅವರು ಓದ್ತಾ ಇದ್ದಾರಾ
ಹೌದಾ ಅವರುನು ನೀವು ಹಂಗಾದ್ರೆ. . ತೆಂಗಿ ಮಗಳು ಇದ್ದಾಳೆ ಅಂದ್ರಿ ಅಲ್ವಾ ಅವಳುನು ನೀವೇ ಓದಿಸ್ತಾ ಇರದಾ. ಮನೆಗ್ ಕರ್ಕೊಂಡ್ ಬಂದು ಇಟ್ಕೊಂಡಿದ್ದೀರಾ. ಹ್ಮ್ ಮತ್ತೆ ಮೇಡಮ್.
ಮತ್ತೇನೇ ಇಲ್ಲ ಮೇಡಮ್ ಹೇಳ್ಬೇಕು ಎಲ್ಲಾ ಅಡುಗೆ ಯಾರ್ ಮಾಡ್ತಾರ ಮೇಡಮ್ ಅಡುಗೆ ಯಾರು ಮಾಡ್ತಾರ.
. ಹನ್ನೆದು ನಿಮಿಷ ಬರ್ತ ಹೌದ ನೀವು. .
ನಾವು. ಓಟಕ್ಕೆ ನಾವು ಚಿಕನ್ ಸಾಂಬಾರ್ ಇದೆ ಮೇಡಮ್ ಅದಲ್ಲಿ ಏನು ಮಕ್ಳು ಪೀಸ್ ಎಲ್ಲ ತಿನ್ನಲ್ಲ ಅದಕ್ಕೆ ಮೊಟ್ಟೆ ತಗೊಂಡ ಹೋಗಣ ಅಂತ ಬಂದಿದ್ದೇನೆ. .
ನಮ್ ಏನು ಆಗಿಲ್ಲ ಟ್ಯೂಷನ್ ಇವಾಗ ಮುಗೀತು. ಯವಾಗುಟುಕಬೇಕೇಕು.
ನಾವು ಈಗ ಹೋಗಿ ಮೊಟ್ಟೆ ಬೇಯಿಸಿ ಮುದ್ದೆ ಮಾಡ್ಬೇಕು ಮುದ್ದೆ ಮಾಡಿ ಊಟ ಮಾಡ್ಬೇಕು.
ಹೌದಾ ಮುದ್ದೆ ಜಾಸ್ತಿ ತಿಂದು ತ್ತರಂಗಾದ್ರೆ.
ಎಲ್ಲಮ್ಮ . ಅವೆಲ್ಲ ಮುದ್ದೇತನ ಅವ್ರು. ನಮ್ಮನೆಯವರೆ ಮುದ್ದೆ ಬೇಕೇ ಬೇಕು ಡೈಲಿ ನೈಟಿ. ನನ್ಕಿಂತ ನೀವೇ ಗಟ್ಟಿ ಇದ್ದೀರಾ ಅನ್ಸುತ್ತೆ.
ಏ ಇಲ್ಲಪ್ಪಾ ನಾನ್ ತುಂಬಾ ತೆಳ್ಳಗಿದ್ದೀನಿ.
ನಾವ್ ದಪ್ಪ ಇರ್ಬೋದು ದ ದಪ್ಪ ಇರ್ಬೋದು.
ಹ್ಮ್
ನಿಮ್ಮಷ್ಟು ಸ್ಟ್ರೆಂತ್ ಇರಲ್ಲ ನನಗೆ.
ಹಂಗೇನಿಲ್ಲ ಮೇಡಮ್ ತಳ್ಳಗಿರೋರ್ಗ್ ಶಕ್ತಿನೇ ಇರಲ್ಲ ನೀವ್ ಅಂದಕಂಡೀರಷ್ಟೆ.
ದಪ್ಪಕ್ಕಿರೋರ್ಗ್ ಶಕ್ತಿ ಇರಲ್ಲ ಕಣ್ರಿ.
ನಿಮ್ಮನೆಯೊರೇನ್ ಕೆಲ್ಸ ಮಾಡ್ತಾರೆ?
ನಮ್ಮನೆಯವರು ಬ್ಯಾಂಕಿಗೆ ಹೋಗ್ತಾರೆ ಕೆಲ್ಸಕ್ಕೆ.
ಹೌದೇನು?
ಹ್ಮ್
ಹ್ಮ್
ಮತ್ತೇನ್ರೀ?
ಎಷ್ಟು ಗಂಟೆಗೆ ಬರ್ತಾರೆ?
ಈಗ ಬಂದಿದಾರ್ಕಣ್ರಿ ಡೈಲಿ ಏಳೂವರೆ ಎಂಟು ಗಂಟೆಗ್ ಬರ್ತಾರೆ ಇವತ್ತೊಂದ್ ಸ್ವಲ್ಪ ಬೇಗ ಬಂದಾರೆ. ಹಾಗಾಗಿ ಬೇಗ ಅಡ್ಗೆ ಮಾಡ್ ಹ್ಮ ಬೇಗ ಅಡ್ಗೆ ಮಾಡ ಅದಕ್ಕವ್ರ್ ಯಾವಾಗ್ ಬರ್ತಾರೊ ಬಂದ ತಕ್ಷಣ ಊಟಕ್ಕಿಡ್ಬೇಕವ್ರಿಗೆ.
ಒಟ್ರಾ ಅವ್ರು ಎಷ್ಟು ಅದೃಷ್ಟ ಮಾಡಿದ್ದಾರೆ.
ಒ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿರ್ತಾರಲ್ವ. ಬಂದ್ತಕ್ಷಣ ಹೊಟ್ಟೇ ಹಸಿವಿರತ್ತೆ ಅದ್ಕೆ ಹ್ಮ್. ಪ್ರವೇಟು.
ಹ್ಮ ನೀವೇನೋದಿದ್ದೀರಾ?
ನಾವು ಬಿ ಎ ಮಾಡಿದ್ದಿವಿ.
ಹ್ಮ ಪರವಾಗಿಲ್ಲ ಎಜುಕೇಶನ್ ಇದೆ ನಿಮ್ಗೆ.
ಹ್ಮ್ ಇದೇಕಣ್ರಿ.
ಹ್ಮ
ಆದ್ರೆ ಮಕ್ಳು ಮಾತ್ ಕೇಳಲ್ಲ ನಮ್ದು.
ಅಂದರೆ ನೀವು ನಿಮ್ಮನೇರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ ಅಂದರೆ ನೀವು ಸ್ವಂತ ಊರಾಗಿ ಇರೋ ಇಲ್ಲ ಅನಿಸುತ್ತೆ.
ಇಲ್ಲ ಹಾ ಹೌದು ಹೌದು
ಅಲ್ಲಿ ಊರೆಲ್ಲಾ ಅಡ್ಜಸ್ಟ್ ಆಗಿದಿಯಾ?
ಹ್ಮ್ ಹಾಗಿದೆಕಣ್ರಿ.
ಹಾ
ಹ್ಮ್
ಏನು ಸಮಾಚಾರ?
ಹೇಳ್ಬೇಕಣ್ರಿ ಮಲ್ಗದ್ ಎಷ್ಟೊತ್ತಿಗ್ ನೀವು?
ನಾನು ಡೈಲಿ ಹತ್ತು ಗಂಟೆ ಮಲಗ್ತೀನಿ ನೀವು ಮಕಳು ಏನ್ ಏನ್ ಒ
ನಮ್ಮ ಮಕ್ಕಳು ಒಬ್ಬ ಸೆಕೆಂಡ್ ಸ್ಟಾಂಡರ್ಡು ಒಬ್ಬ ಫಸ್ಟ್ ಸ್ಟಾಂಡರ್ಡ್ ಯು ಕೆ ಜಿ ಒಬ್ಬಳು ತರ್ಡ್
ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತೀರಾ ಅಥವಾ ಪ್ರೈವೇಟ್ಗ.
ಗೌರ್ಮೆಂಟ್ ಟು ಪ್ರೈವೇಟ್ ಎರಡು.
ಗೌರ್ಮೆಂಟ್ ಪ್ರೈವೇಟ್ ಎರಡಕ್ಕೂ ಕಲ್ಸಕ್ ಆಗುತ್ತಾ.
ಇಬ್ರನ್ನ ಪ್ರೈವೇಟ ಒಬ್ರನ್ನ. ಗೌರ್ಮೆಂಟ್
ಹೌದ ಅಂದ್ರೆ ನಿಮ್ ತೆಂಗಿ ಮಗಳನ್ ಗೌರ್ಮೆಂಟ್. ಕಾಲೇಜ ಸ್ಕೂಲಿಗೆ ಹಾಕಿದ್ದೀನೆ ನಾ ಯ. ಅವ್ರು ಓದ್ಸಲ್ವಾ
ಅವರು ಕೆನ್ಸಕ್ಕೆ ಹೋಗ್ತಾರೆ ಹಾಗಾಗಿ ನಾವು. ನಾವು ಮನೇಲಿ ಇರ್ತೀವಲ್ವಾ ಫ್ರೀಯಾಗಿ.
ಹೌದು ಹೌದ ಪಾಪ ಅಲ್ವಾ ಚೆನ್ನ ದಳ ಅವಳ ನೋಡೋದಿಕ್ಕೆ
ಹ್ಮ್ ತುಂಬಾ ಚೆನ್ನಾಗಿದೆ ಅದಕ್ಕೆ ಕೊಬ್ಬು ಜಾಸ್ತಿ ಸ್ವಲ್ಪ. ತ್ತ
ಹೆಣ್ಮಕ್ಳೇ ಮತ್ತೆ ನೋಡ್ಕೊನದು ನಾವು ನಾಳೆ ಅವರು ನೋಡ್ಕೊಂಡ್ರೆ ನಮ್ಮನ್ ಚೆನ್ನಗ್ ನೋಡ್ಕೊಂಡಿದಿದ್ದಾರೆ ಅಂತ ನಾಳೆ ನೋಡ್ಕೊಂತಾರೆ ನಿಮ್ಮನ್ನ.
ಹೆಂಗೆ ಹೇಳ್ತರಿ ಯಾರ ಯಾರ ನೋಡ್ ನಂತರ
ಹಂಗ ಹೇಳಕ್ ಬರಲ್ಲ ಕನ್ರಿ ನಾವು.
ನಮ್ಮ ಹತ್ರ ನಮ್ಮ ಹತ್ರದ ಇದ್ರೆ ಎಲ್ಲರು ನೋಡ್ಕೊಂತಾರೆ ನಮ್ಮ ಹತ್ರ. ಇಲ್ಲಾ ಅಂದ್ರೆ ಯಾರು ನೋಡಲ್ಲ.
ಮತ್ತೆ ಹೇಗಿದೆ ಲೈಫು. ಫೈನಾನ್ಷಿಯಲಿ ಎಲ್ಲ ಚೆನ್ನಾಗಿದ್ದೀರಾ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ ರಂದ್ರೆ ಫೈನನ್ಷಿಯಲಿ ಚೆನ್ನಾಗಿ
ಬ್ಯಾಂಕ್ ನಂಬಲ್ ಅಲ್ವಾ ಅದು. ಬ್ಯಾಂಕಲ್ಲಿ ವರ್ಕ್ ಮಾಡ್ತೇವ ಅಷ್ಟೇ ಅಲ್ಲ ಬ್ಯಾಂಕ್. ವರ್ಕ್ ಮಾಡ್ತವಿ ಅಷ್ಟೆ ಸ್ಯಾಲ್ರಿನೂ ಅವ್ರೇ ಕೊಡೋದು ಎಲ್ಲರ ಸಲ್. ತ್ತೆ ನಮ್ಗೆ ಬರಲ್ಲ. ನಮ್ ಮಾತ್ರ ನಮಿಬ್ಬರು.
ತಿರಾ?
ಹ್ಮ್
ಮತ್ತೆ
ಹೇಳಿ.
ಫೀಸ್ ಎಲ್ಲ ಎಷ್ಟ್ ತಗೊಳ್ತಾರೆ ಗೌರ್ಮೆಂಟ್ ಪ್ರೈವೇಟ್ ಕಾಲೇಜ್ ಸ್ಕೂಲಲ್ಲಿ.
ಇದಕಣ್ರಿ ಒಂದು ಥರ್ಟಿ ಸೆವೆನ್. ಒಬ್ಬಿಗೆ ತಟ್ಟಿ ಆ ತರ ಇದೆ ಹ್ಮ್ ಜಾಸ್ತಿ ಇರುತ್ತೆ ಇನ್ನು ಬೇರೆ ಸ್ ತಿರ್ಗಾ ಇಲ್ಲೂ ಜಾಸ್ತಿ
ಬುಕ್ಸಿಂದ್ ಸಪ್ರೇಟು ನಾನು ಹೋ ತಿನಲ್ವ ಹಂಗಾಗ್ ಗೊತ್ತು ಬುಕ್ಸಿನ ಸಪ್ ಪ್ರೇಟು ಯೂನಿಫಾರ್ಮ್ ಸಪ್ರೇಟು ಸ್ಕೂಲ್ ಫೀಸ್ ಸಪ್ರೇಟು ಬರೋ ಸ್ಯಾಲ್ರಿ ಎಲ್ಲ ಅಲ್ಲೆ ಹೋಗುತ್ತೆ.
ಒದಾ ಇಬ್ರಲ್ಲಿ ಯಾಚ್
ಇಬ್ರಲ್ಲಿ ಹೋಲ್ಸ್ಕೊಂಡ್ರೆ ನಮ್ ಸಣ್ಣೊನೇ ಚೆನ್ನಾಗ್ ಓದ್ ತ್ತಾನೆ ಅನ್ಸುತ್ತೆ.
ಅಂಗಾದ್ರೆ ನಿಮ್ ದೊಡ್ಡ ಮಗನ್ಮೇಲ್ ಪ್ರೀ ತಿ ಇಲ್ಲ ಅನ್ಸುತ್ತೆ ಅದಕ್ಕೆ ಸಣ್ಣವನ್ಮೇಲೆ
ದೊಡ್ಡ್ಮಗ ಮಾತ್ ಕೇಳಲ್ಲ ಬರಿಯಲ್ಲ. ತ್ತೆ ಇಂಟ್ರೆಸ್ಟ್ ಕೊಡಲ್ಲ.
ಈ ಗಾದೆ ಇದೆ ನೋಡ್ರಿ ಚಿಕ್ಕ ಕಿರಿಮಗನ್ ಮೇಲೆ ಪ್ರೀತಿ ಜಾಸ್ತಿ ಅಂತೆ ಕಿವಿ ಕಡದ್ರುನು ಹೋಗ್ಲಂತ ಅಂತದ್ ಆತರ ಮಾಡ್ತಿದ್ದೀರೇನೋ
ಇಲ್ಲ ಅಂದ್ರೇನ ನಮ್ ಚಿಕ್ಕೋನ್ ಸ್ವಲ್ಪ ಶಾರ್ಪ್ ಇದ್ದಾನೆ ಅಂತೀನಷ್ಟೆ.
ಹ್ಮ ಇಬ್ರಲ್ಲ್ ಯಾರು ಜೋರಿದಾರೆ?
ನಮ್ಮ್ ಕರಿಯ.
ಅಯ್ಯೋ ನೋಡ್ರಿ ಹೆಂಗಾಡ್ಕೊಂತಿರ ಪಾಪ. ಅವ್ನಾಕೊಂಡ್ ಉಟ್ಕೊಂಡಿದ್ದಾನೆ ಹಂಗೆ
ಹ್ಮ್ ಈಗೇಳ್ರಿ ಮತ್ತೆ ಚಿಕ್ಕೊನ್ ಮೇಲೆ ಈಗ್ ಪ್ರೀತಿ ಕಡಿಮೆ ಅಂತ.
ಹಂಗೆ ಹೇಳ್ಬಾರ್ದಪ ಅಡ್ಡೆಸರ್ ಹೇಳ್ಬಾರ್ದು ನೀವು.
ಕರಿಶ್ಮಾ ಅಂತ ಅವ್ನ ಹೆಸರು ನಾವು ಕರಿಶ್ಮಾ ಅಂತ ಕರಿತೀವಿ ಮನೆಲಿ. ಅವ ಅವ್ರ ಅಣ್ಣ ಕರಿಯ ಅಂತಂದ ಹಾ.
ಬಣ್ಣ ತಂದ್ ಏನ್ ಮಾಡ್ತೀರಾ. ಏನು ಅಪ್ಪ ಇದ್ದಂಗ ಒಂದು ಅಮ್ಮ ಇದ್ದಂಗ ಒಂದು ಇರ್ ಕೊಡಲ್ವಾ
ನಾವು ಕಪ್ಪುಗೆ ಇರೋದ ಹಾಗಾಗಿ ಅವನ್ ನನ್ ಕಲ್ಲರ್ದಲ್ಲ ಹಾಗಾಗಿ ಸ್ವಲ್ಪ ಪ್ರೀತಿ ಜಾಸ್ತಿ ಅವನ್ಮೇ
ಇದರಲ್ಲಿ ಯಾರು ನಿಮ್ಮನ್ನು ಹೊಲಿಕೆ ಹಾಕ್ತಾರೆ.
ಅವನ ಸನ್ನಾನೆ
ಸಣ್ಣವನು ಮತ್ತೆ ನಮ್ಮ್ ಸೈಡ್ ಬಂದಿದ್ದೀರಾ ದಾವಣಗೆರೆ ಅವ
ಓ ಬಂದಿದ್ದೀ ಚೆಂದಬಸಪಕ್ಕೆ.
ಹೌದು. ನಾವು ಇಲ್ಲಿ ಒಂದು ವ ದುರ್ಗ ಅಂತ ಬರುತ್ತೆ ಅಲ್ಲಿ ಮನೆ ಮಾಡ್ಕೊಂಡಿದ್ದೀವಿ. ಅತ್ಕೆೇವರು ಇದ್ದಾರೆ ಅವ್ರ ಜೊತೆ. ತಲ್ಲಿದಿವಿ.
ಹ್ಮ್
ಹ್ಮ್ ಮತ್ತೆ
ಹೇಳಿ ಹ
ಬಿಸಿ ಲೈಫ್ ಹಂಗಾದ್ರೆ.
ಹ್ಮ್
ಎನ್ರಿ
ಮಾಡ್ತೀನಿರಿ
ಹ್ಮ್